ಹ್ಮ್
ಏನ್ ಮಾಡತಿ ಮತ್
ಅದೇ ಏನ್ ಪೃಥ್ವೀದ್ ಏನ ಹೇಳಾತಿದ್ದ್ಯಲ್ಲ ನಿನ್ ಜೊತೆ ಮಾತಾಡ್ತಾ ಇದೀನ್ ಬೆಸ್ಟಿ
ನನ್ ಜೊತೆ ಅಲ್ ಮಾತಾಡ್ತಾಳೆವ ಯಾವಾಗಂದ್ರ ಹಾ ಅದು ಅವತ್ ಇದು ಆಯ್ತಲ್ ಭೈ ನೀ ಅಕಿ ಇಬ್ರು ಒಂದೇ ದಿನ ಇದು ಹಾಕಿದ್ರಿ ನೋಡು ವಿಡಿಯೋ ಎಡಿಟ್ ಮಾಡ ಹಾಕಿದ್ರಲ್ಲ ಅದೇ ಲಾಸ್ ಮೆಸೇಜ್ ಏನ್ ಸಾಯಕಲಿ ನೀನ್ ಏನೋ ಅ್ ಮೆಸೇಜ್ ನೋಟಿಫಿಕೇಶನ್ ಏನೋ ಬಂತು ಮೆಸೇಜ್ ಬಂತ ಅಂತ ನೋಡಿದ್ ನಾನು ಆಯ್ತಾ ನಿಂದು ತಗಯದು ಆಗೇ ಇತು ಫಸ್ಟ್ ನಿನ್ ನೋಡಿ ನಿಂದ್ ಕಮೆಂಟ್ ಮಾಡಿ ಹಗೆ ಓದಾತೇಂತ ಫೋನ್ ಕ್ಲೋಸ್ ಮಾಡಿ ಇಟ್ನಿಯಪ್ಪ
ಹ್ಮ್
ಟಂಗುಟ ಗುಟಂಗುಟಂಗ ರ ಯಾರಪ್ಪ ಈ ಪಟ್ಟಿ ಮೆಸೇಜ್ ಮಾಡತಾರ ಅಂತ ತಗೊಂಡ್ ನೋಡ್ತೇನಿ ಆಮೇಲೆ ಅದು ಮೆಸೇಜ್ ಇದರ್ದುು ಸ್ಟೋರ್ ಇದೇ ಇತ್ತು
ಯಪ್ಪಾ ದೇವ್ರೇ ಯ್ತರ ನೋಡು
ಅವತ್ ನಾನು ಶಾಕ್ ಆದ ಆಾವಾಗ ಇಷ್ಟ ಜಲಸಿ ಫೀಲ್ ಮಾಡ್ಕೊಕ್ ಸ್ಟಾರ್ಟ್ ಮಾಡ್ತ ಅಂತ ಮಂಗನ್ಮಾರ ಮತ್ತ ಅದಾದ್ಮ್ಯಲೆ ಗೊತ್ತು ಅದಾದ್ಮೇಲೆ ಇನ್ನುೋ ಏನ ಏನೋ ಹಾಕಿದ್ಲ ಆಯ್ತಾ ವೈ ಪೀಪಲ್ ಬಿಕಮ್ ಸೋ ಕ್ಲೋಸ್ ಅಂತ ಹಾಕಿದ್ಲಪ್ಪಾ
ಹ್ಮ್
ಹ ಆಮೇಲೆ ಜಸ್ಟ್ ಐ ವಾಸ್ ಹ್ಯಾಪಿ ಥಟ್ ಯು ಟೆಕ್ಸ್ಟ್ಡ್ ಐ ಹ್ಯಾಪಿ ದಟ್ ಯು ಟಕ್ಸ್ಟೆಡ ಅಂತಂತ ಅಂದ್ಲ ಏನಾಯ್ತು ನಂಗೆ ಅರ್ಥ ಆಗ್ತಿಲ್ಲ ಅನ್ನೋದು ಆಮೇಲೆ ನಾನು ಅಕಿ ಫೋರ್ಸ್ ಸ್ಟೋರಿ ಹಾಕಿಲ್ಲ ಅದಕ್ ಅವಾಗ ಸ್ಟೋರಿ ಅವಾಗ ಮೈ ಮೆಸೇಜ್ ಮಾಡ ಏನ್ ಸ್ಟೋರಿ ಹಾಕ್ಯಾಲ ಅಂತ ನಡ್ತೀನಿ ನಿಂದ ಫಿಫ್ಟೀನ್ ಮಿನಿಟ್ಸ್ ಐತ ಆಕೀ ಫಾರ್ಟಿಫೈವ ಮಿನಿಟ್ಸ್ ಏನೋ ಐತಾ ಆಮೇಲೆ ಅಕಿಂದಕ್ಕೂ ಕಮೆಂಟ್ ಮಾಡಿದೆ ಸೊಹನ್ ಹಾಟ್ ಹಾಕಿದೆ ಆಮೇಲೆ ವೈವ ನೀವು ಕಮೆಂಟಡ್ ಅಂತ ಹಾಕಿದಿಲ್ಲ ನೋಡಿಲ್ಲ ಅಂತಂದ್ರೆ ಅದಕ್ಕ ವಯಸ್ ನೋಡ್ ಹಾಕ್ದೆನೆ ನೀನು ಒಂದ ಅದಕ್ಕೋ ಅಂತಾನ ಆಮೇಲೆ ನಾ ಏನೋ ಅಂದೆ ಅದಕ್ ನೀವು ವಾಟ್ಸಪ್ ಬಾಗು ಟೆಕ್ಸ್ಟ್ ಮಾಡ್ತಿೀರಿ ಏನೋ ಅಂತ ಅಂದಲ
ಅ ಕುಛ ಬಿ
ಅದು ನಂಗೆ ನಂಗ ಅನ್ಸತ ನಾವ್ ಎಲ್ಲಾರೀಟೆಕ್ಷ ಮಾಡ್ಕೊಂತೀವಿ್ ನಿಂ ಏನ್ ಪ್ರಾಬ್ಲಮ್
ನ್ ಹೌದ ಹೌದ
ಅಂತ
ಹ್ಮ್
ಹಾ ಆಮೇಲೆ ಹಾ ಅಂತ ಹಂಗ ಅದ ಆಮೇಲೆಾನ ಹಾ ಅಂತಂತ ಅಂದೆ ಓಕೆ ಬ್ರೋ ಸ್ಟಡಿಲ್ಲ ಕ್ರಾಕಿ ಎಕ್ಸಾಮ್ಸ್ ಅಂದ ನಾ ಎಕ್ಸಾಮ್ ಅದ ಅಂತ ಹೇಳಿದ್ದೆ ಅದಾದ ಆದ್ಮೇಲೆ ಇರಿಟೇಟ್ ಆಗತಿತ್ ನಂಗಗು ಮತ್ತ ಎಕ್ಸಾಮ್ ಅದಾವ ಓಕೆ ಸ್ಟಡಿ ವ ಕ್ರಾಕ್ ಇಯರ್ ಎಕ್ಸಾಮ್ ಯ ಫಸ್ಟ್ರ್ ಯ ಟು ಬಾಯ ಅಂತ ಹಾಕ್ದೆ ನಾನು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹಾಕಿ ಬಾಯ ಹಾಕಿದ್ಲ ಆಮೇಲ್ ಅದಾದ್ಮ್ಯಾಗಲಿ ನೀನ್ ಸ್ಟೋರಿಗ್ೈಟ್ಬಟ್ಟೇನೆ ಅಂತೇಳಿ ಅದು ಅದ್ರ ಯಾಕಂತ ಮೊದ್ನ ಹಾಕಿ ಸ್ಟೋರಿರಿಗೆ ಅಟ್ಲೀಸ್ಟ್ ಲೈಕ್ ಕಮೆಂಟ್ ಅಂತ ಮಾಡ್ತಿ ಲೈಕ್ ಮಾಡ್ತಿವಿ ಕಮೆಂಟ್ ಮಾಡ್ತಿಾ
ಹ
ಅದಾದ್ಮ್ಯಾಗ ಮದ್ವಿಿಗೆ ಹೋದೆಲ್ಲ ನಾ ಇಂಟರ್ನಲ್ಸ್ ಮುಗಿಸಿಿ ಫಸ್ಟ್ ಇಂಟರ್ನಲ್ ಮುಗಿಸಿ ಮದ್ವಿಗ ಹೋದೆಲ್ಲಾ ಮದ್ ಈಗ ಹೋದಾಗ ಡ್ರೆಸ್ ರೆಡ್ ಡ್ರೆಸ್ ಮಗಿಂದ ಹಾಕಿದ್ದೆ ಫೋಟೋ
ಹ್ಮ್
ಫೋಟೋ ಹಾಕಿದ್ದ ಅದಕ್ ಕಮೆಂಟ್ ಮಾಡಿಿಲ್ಲ ಅಕ್ಕಿ ಮೆಸೇಜ್ ಬಂದು ಆ ನೈಸ್ ನೈಸ್ ಡ್ರೆಸ್ಸ ಅಂತ ಹೇಳಕಷ ಒಂದ್ರೆಡ್ ಆಟಾ ಕೇಳಿ
ಹ್ಮ್
ಆಮೇಲೆ ಥ್ಯಾಂಕ್ಸ್ ಅಂತ ಹಾಕಿದ್ದೆ ಅದ್ ಬಿಟ್ರೆ ಮೊೆ ಮೊನೆೆ ಒಂದ್ ಫೋಟೋ ಹಾಕಿದ್ದೆ ಅಲ್ಲ ಅದ ಫುಲ್ ಓವರ್ ಸೈಜ್ಡ್ ಟೀ ಶರ್ಟ್ ಅದಕ್ ಕಮೆಂಟ್ ಹಾಕ್ತ ಲ್ಲ ಅದ ಕರಿಯಾಕ್ ಮಾಡ್ದ ಮತ್ತ ಅದಾದ್ಮ್ಯಾಗ ಮತ್ತ ಯಾವಾಗ ಏನೋ ಇನ್ಸ್ಟೆಂಟ್ ಹಾಕಿದೆ ುಡಿಯೋಗ ಹೋಗಿದ್ದುನೋ ಯಾವಬ್್ರರು ವೇರ ಇವ ಅಂತ ಹಾಕಿದ್ಲ ಅವಾಗ ಇಷ್ಟ ಇಲ್ಲ ಹಂಗೆ ಹೊರಗ ಬಂದಿದೆ ಸುಮಾ ಅಂತಂತ ಇಲ್ಲ ಹಗೆ ಸೋಮಾ ಆಚೆ ಬಂದಿದೆ ಯಾಕ ಏನಯ್ತ ಅ ತಿಂಗಂಗಳು ಜಸ್ಟ್ ಆಸ್ಿದೆ ಅಂದ್ರೆ ಏನಿಲ್ಲಲ್ಲ ಅವ್ರ ಕೇಳಿದೆ ಅಂತ ಅಂದಲ ಕೆ ಸರಿ ಅಂತಾನೆ ಅದಾಗದು ಮತ್ತ ಮೊನ್ನೆ ದು ಹ ಅಭಿಷೇಕಿಂದ ಅಕೌಂಟ್ ಕಳಸಿ ಇದು ಕೇಳಿಲ್ಲ ಅಭಿಷೇಕ್ ನನ್ನ ಅಕೌಂಟ್ ಕಳ್ಸಿ ನೀನು ಇ ಮಾಡ್ತಿದ್ಯಾ ಅಂತ ಅನ್ಲಪ್ಪ.
ಏನು
ನೀನ್ ಫಾಲೋ ಮಾಡ್ತಿದ್ಯಾಾ ಅಂದಲ್ ಅಭಿಷೇಕನ್ ಅಕೌಂಟ್ ಕಳ್ಸಿ.
ಯಾಕ ಹಕಿ ಮಾಡಾತಿಲ್ಲನೆ. ಏ ಫಾಲ್ತು
ಹಾ ಅದಕ್ಕೆ ಇಲ್ಲ ರಿಕ್ವೆಸ್ಟ್ ಬಂದ ಆಕ್ಸೆಪ್ಟ ಮಾಡ್ದ ಅಂತಾನ ಓಕೆ ಸರಿ ಹೌದಾ ಅಂತಂದ್ರೆ ಹಾ ಸ. ಸರಿ ಆಯ್ತು ಅಂತಂಡೆ.
ಬರೀ ಇದದೆ ಆಯ್ತು ಈಗ ಮಾತಾಡಂಗಿಲ್ಲ ಮೊದ್ಲು ಮಾತಾಡ್ತಿದ್ದೆ ಇನ್ನು ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ರಗುಡ್ ಸತೆ ಮಾತಾಡಂಗ್ ಬಿು ಫೋನ್ ಹಚ್ಚಿದ್ರೆ ತಾಸ್ ತಾಸ್ ಕಟ್ಲೆೇ ಮಾತಾಡ್ತಿದಿದ್ದು
ಹ
ವಿಡಿಯೋ ಕಾಲ್ ದಾಗ ಮಾತ್. ತಡಿದ್ ಉಂಟು ಈಗ ಸಡನ್ ಆಗಿ ಏನಾಯ್ತು ಎನ್ಸುದೇವ ಆಕೆ ಹೊಚ್ಚಲ್ ನಾನು ಹೊಚ್ಚಂಗ ಇಲ್ಸ.
ಹ್ಮ
ಎಲ್ಲಾರ್ ಜೊತೆ ಎಲ್ಲಾರ್ ಜೊತೆ. ಇದ್ರು ಯಾರ ಜೊತೆ ಇದರು ಉರ್ಕೋಬಾರ್ದು ಸುಮ್ಮನೆ ಈಗ ಅವ್ರರು ಎಲ್ಲರ ಜೊತೆ ಹೆಂಗ ಇರ್ತೈತಿ ತಕ್ನ ಜೊತೆನು ಹಂಗೆ ಇರ್ಬೇಕು. ಇಲ್ ಅದೇ ಕಷ್ಟ ಪೋರ್ಸ್ನಲ್ ಆಗ ತಗೊಳೋದಂತಪ್ಪ.
ಹ್ಮ್
ಮತ್ತ
ಹಂಗೆ ಇರ್ತವ್ ಬಿಡ ಏನ್ ಮಾಡ.
ಹ್ಮ್ ಬೇ ಇರ್ತಾವ ಪ ಆಲ್ತ ಅಷ್ಟ.
ಹ್ಮ್
ಅಷ್ಟ ಕೇರ್ ಮಾಡಕ್ ಹೋಗ್ಬಾರ್ದು. ಇದು ಕೃಷ ಹ ಅದಕ್ಕೆ ಕೇರ್ ಮಾಡಡೋದ ಬಿಟ್ಟಾನ.
ಹ್ಮ್ ಏನ್ ಕೇಳತಿದ್ದಿ.
ಇದು ಕೃಷಿ ಪಾಂಡೆದ್ಲಿ.
ಏನ ಕೃಷಿಪಾ ಏ ಹೌದ್ಲಿಪ್ಪಾ ನೋಯ್ಯಪ್ಪ. ೇರಿ
ಅದು ಪಾಪ ಅದು ತ್ರಾಸ ಆಗ್ ಇದು.
ಹ್ಮ್
ಹಕಿನ್ ಒನ್ ತ್ರಾಸ ಬೇಕಿ ನ ಒನ್ ತ್ರಾಸ.
ಹ್ಮ್ ಇಲ್ಲೇ ಅದು ಒಂದ ಯಾವ್ದ ಏನ ಹೇಳತಿದ್ದ ಅಲ್ಲನಾ.
ಅ ಯಾವ್ದು.
ಇವತ್ ಯಾವ್ದೋ ಒಂದ್ ಮತ್ ಇನ್ಸಿಡೆಂಟ್ ಆಗಿತ್ತಲ್ಲ ಇವತ್ ನಿನ್ನೆ ಮುಂಬೈ ಒಳಗ್ ಲೋಕಲ್ ಟ್ರೈನ್.
ಲೋಕಲ್ ಟ್ರೇನಾ ಟ್ರೈನ್ ಏನು.
ಟ್ರೇನ್ ಮರ್ಡರ
ಗೊತ್ತಿಲ್ಲಪ್ಪ ನಂಗ.
ಗತ್ತ
ಇಲ್ಲಾ
ಗೊತ್ತಿಲ್ಲಾ. ಹಾವು ಅಬ್ಬಾ ಡೋರ್ ಕಡೆ ನಿಕ್ತೆ.
ಹ್ಮ್ ಹ್ಮ್.
ಸೆಂಜರ್ ಇನ್ನೊಬ ಡೋರ್ ಹಾಕ ಮಳಿ ಬರದೆ ತಂದಾನ. ಇಲ್ಲ ಹಾಕಲ್ಲ ಅಂತ ಒಂದ್ ಸ್ವಲ್ ಆರ್ಗ್ಯುಮೆಂಟ್ ಆಗ.
ಡೋರ್ ಹಾಕಲ ಅಂದದ ಚಾಕು ತಗೊಂಡ ಚುಚ್ ಚೆನ್.
ವಿಯೂಪ್ಪ
ಏನ್ ಮಾಡ್ತಿ
ಕ್ಕೆ
ಹ್ಮ್
ಹ್ಮ್ ಚಲೋ ಆಯ್ತ ಬಾಬಾ
ಹ್ಮ್ ಅದು ನೀ ಲೋನಾವಲ್ದ ಹೇಳಿದಲ್ಲ
ಹೌದು
ಕೃಷಿ ಪಾಂಡೆ ಅಂದ್ರ ಯಾವ್ದ್ ಹೇಳ
ಪಾಂಡೆಲಲ್ಲಿ ಈಗ ಇದು ಹೀರೋಯಿನ್ ಇದ್ದಾಳ್ ನೋಡು
ಹಾ ಅವ್ರ ಅವನ್ ಫ್ರ ಅಕನ್ ಫ್ರೆಂಡ್ ತೀರ್
ಹಾ ಆಕನ್ ಆಕನ್ ಫ್ಲಾಟ್ನಾಗ ಹೋಗಿ ಸೂಸೈಡ್ ಮಾಡ್ಕೊಂಡ್ ನೋಡ. ಏನಪ್ಪಾ ನಂಗು ಅಷ್ಟ. ಅಷ್ಟ ಗೊತ್ತಿಲ್ಲ ನಾನು ಇನ್ಸ್ಟಾಗ್ರಾಮ್ದಾಗ
ಹಂಗ್ಯಾಕ.
ಏನೋ ನಂಗ ಅಷ್ಟ್ ಸುದ್ದಿ ಗೊತ್ತಿಲ್ಲ ಆದ್ರ ಪಾಪಪ್ಪಿ ಮೊದ್ಲೇ ಡಿಪ್ರೆಷನ್ಗ್ ಹೋಗಿದ್ಲು ಇವಾಗ ಹೋಗಕನ್ ಫ್ಲಾಟ್ ನ ಸೂಸೈಡ್ ಮಾಡ್ಕೊಂಡ ಪಾಪಕ್ಕ ಅವ್ನ್ ಇದು ಸಮಾಧಿ ನೋಡ ಹೋದಾಗ ಅವ್ರ ಮನೆಯವರೆಲ್ಲ ಬರ್ಬೇಡ್ ನೀ ಹೋಗಂತ ವಾಪಸ್ ಕಳ್ಸಿದ್ರು ಅಕೀ ಮಕಾ ನೋಡಕ್ ಬಿಡ್ಲಿಲ್ಲ
ಎದ್ರ ಸಂಬಂದೆ ಅಕಿ ಮದ್ವೆ ಆಗ್
ಅಕಿಿಂದ ಏನೋ ಒಂದ್ ಬ್ರೇಕಪ್ ಆಗಿತ್ತು ನಾನು ಯಾವ್ದೋ ಒಂದ್ ಪಾಡ್ಕಾಸ್ಟ್ ನೋಡಿದ್ದೆ ಸ ಕಸ ಹೇಳಿದ್ಲ ಯಾವ್ದೋ ಯಾವ್ದದೋ ಒಂದ್ ಬಿಸ್ನೆಸ್ ನನಗೆ ಲ
ಹ್ಮ್
ಅವ್ರ ಏನ್ಾಯ್ತೋ ಗೊತ್ತಿಲ್ಲ ಇಬ ಬ್ರೇಕಪ್ ಆಯ್ತಾ ಬ್ರೇಕಪ್ ಆಗೋದು ಅವೆ ಫುಲ್ ಡಿಪ್ರೆಷನ್ ಗೆ ಹೋಗಿದ್ಲಾ
ಹ್ಮ್
ಅಷ್ಟು ದಿನಾ ರಿಪ್ರೆಷನ್ಗ್ ಹೋಗಿದ್ಲು ಈಗಗ ಒಂದ್ ಸ್ವಲ್ಪ ಹೊರಕ್ ಬರ್ಬೇಕು ಅದ್ರಿಂದ ಅಂತ ಹೇಳೇಳ್ ಕಳ್ಸಿದ್ರು ಇದಕ್ ಬಂದ್ಲು ಇನ್ಸ್ಟಾಗ್ರಾಮ್ ಯೂಟ್ಯೂಬಗ್ ಬಂದ್ಲು ಇದು ಮಾಡ್ಕೊಂತ ಇನ್ನ ಥೆರಪೀಸ್ ಎಲ್ಲಾ ತಗೊಂಡ ತಳಕಿ ಹ್ಮ್ ಅದ್ರಾಗಿ ಇದು ಒಂದಯ್ತು ಹ್ಮ್ ಫುಲ್ ಅಂದ್ರೆ ಫುಲ್ ಪಾಪದ್ ಹುಡ್ಗಿ ಅಕಿ ನೋಡಿದ್ರೆ ನಮಗೆ ಪಾಪ ಅನ್ಸೋದು ಗೊತ್ತ ಎಷ್ಟ ಡಿಪ್ರೆಷನ್ಗೆ ಹೋಗ್ಯಾಳ್ ಅಂದ್ರೆ ಪಡ್ಕಸ್ ಕೊಟ್ಳ್ ರಾಜು
ಗೊತ್ ನೋಡಿನಿ ಲ್ಲಿ ಅದ್ರೊಳಗಕ್ಕೆ ಹೆಂಗ್ ಹೇಳಾಳಂದ್ರೆ ಅಜೀಫ್ ಏನು ಹಾಗೆ ಹ್ಮ್
ಹ್ಮ್ ಫುಲ್ ಆಗೇತಕನ್ ಅನ್ ಲೈಫ ಹಾಳಗೇತ ಅನ್ನೋತರ ಹೇಳಳಕಿ
ಹೌದು ಏನ್ ಮಾಡ್ಯರ್ಲವ ಅಂತದ ಅಂದ್ರ ಮಂದಿ ಮಂದಿ ಭಯ ತರಕ
ಹ್ಮ್ ಹ್ಮ್ ಅಕಿಂದ ಇಮೇಜ್ ಹಾಳಗೇತಿ ನ್ ಅಕ್ಕಿ ಜಸ್ಟ್ ರೊಕ್ಕದನ್ ಹೋಗಿವನ್ಕ ಕಡೆ ಹಂಗ ಹಿಂಗ ಅನ್ಕೊಂಡ
ಹ ಹ್ಮ್ ಹ್ಮ್ ಏನ್ ಬಿಟ್ಟಿಲ್ಲಲ್ಲ ಅವ ಬಿಟ್ಟಾನ ಇಿಲ್ಲ ಹ್ಮ್
ಆ ಇಬ್ರು ಅಂದ್ರೆ ಅಕ್ಕಿಗೆ ಇಕ್ಕಿಗೆ ಏನಂದ್ರೆ ಫಸ್ಟ್ ಅಟೆನ್ಷನ್ ಟೈಮ್ ಎಷ್ಟ್ ಕೊಡ್ಸಿದ್ದಾರೆ ಲ್ಲ ಬರಬರ್ತಾ ಇಂಟ್ರೆಸ್ಟ್ ಕಮ್ಮಿ ಆಯ್ತು ಹಂಗ ಹಿಂಗ ಏನೇನೋ ಬಾಳ ಆಗೇತಂತ್ ನಡಗು ಹ್ಮ್ ಅದ್ರಸಮ್ಮನ್ ಪ್ರಾಬ್ಲಮ ಅದ
ಓಕೆ
ಹ್ಮ್
ಹ್ಮ
ಆ ಅಷ್ಟ್ ಸೀರೆ ಸ್ವಪ ಒಂದೊಳಗ್ತದ ಹ್ಮ್ ಏನ್ ಮಾಡಕ್ ಬರಂಗಿಲ್ಲವ ಒಂದೊಂದ್ಸತ ಅಲ್ಲಾ ಹನೆವಾರಲ್ಲಿ ಮ ಯ್ಯಲ್ ಬರ್ಕಂದಿರ್ತೈತಿ ಏನಳೆ ಸಾಕಾಗಂಗಿಲ್ಲ ಮತ್ತ ಏನ್ ಸಮಾಚಾರ
ಏ ಹೇಳ್ಬೇಕು ನೋಡುವ ನೀನೇ
ಏನ್ ಹೇಳದೇಏನಲ್ವಾ ಎಲ್ಲ ಗೊತ್ತಿದ್ದೀವ ಅಲ್ ನಮ್ಮಗ್ ಹೊಸ ವಿಸಿಲ್ಲ ಹ್ಮ್
ಎಲ್ಲಾ ಗೊತ್ತಿದ ಹೌದು
ಎಲ್ಲ ಗೊತ್ತಿದ ಗೊತ್ತಿಲ್ಲಾರ್ದೇ ಎಲ್ಲಾ ಎಲ್ಲ ಗೊತ್ತದಾವ ಮತ್ತೇನು ಹೊಸದ ಹೇಳಿದೆ ಹ್ಮ್
ಹಾಣಾಗಿ
ಹ್ಮ
ಶಾಣೆಗೆ ಎಂದ
ನಿಮ್ಮ ಸ್ಟೀಲ್ ಬೈ
ಗೊತ್ತದ ಅದನು
ನಿಷ್ಟ ಇಲ್ಲ ನೀವು್ ಕಿತ್ ಕಮ್ಮಿನೇ ಎಲ್ಲಾದ್ರ ಒದು ಹ್ಮ್
ಬೀಡುುವ ಬೀಡ
ಹ್ಮ್ ಬಿಡುದು ಮತ್ತೆ ಮತ್ತೇನೆ ಏನಿಲ್ಲ ಲೆಕ್ಕಾರೆ ಏನಿಲ್ಲ ಇದ್ರರು ಹೇಳಂಗಿಲ್ಲ ನಿಮ್ಗೆ ಹೇಳಾರ ಮತ್ತವ್ರ ಹೇಳ್ತೇನೆ
ಹ
ನಿಮ್ ಸಂಬಂ ಹೆತ್ರಿಂತ ಯುದ್ಧ ಮಾಡ್ಕೊ ಹೆದ್ರಂತ ಯುದ್ಧ ಮಾಡ್ಕೊಂಡ ನನ ಇಲಿ ನಿಮ್ ಮುಂದ ಹೇಳಲ್ಲಾ ಏನಯಾರ ಇದ್ರ
ಹೌದ್ಲಾ
ಹ್ಮ್ ಮ ಎಲ್ಲ ಮಾತ್ ಎಲ್ಲಾರ್ ಹಾಸ್ಟೆಲ್ಗೆ ಎಲ್ಲಾರ್ ಸಂಗಟ ಮಾತ್ ಬಿಟ್ಟ ರೂಮ್ೇಟ್ ಸಂಗಟ ಮಾತ್ ಬಿಟ್ಟ ಎಲ್ಲ ನಿ್ ನಿಮ್ ಸಮಾನ ನಿಮ್ ಸಮಾನ ಪಟ್ಟಿದ್ದ ಅಷ್ಟಿಷ್ಟ ಕಷ್ಟ ಅಲ್ಲಿ ಇಲ್ಲಿ
ಹ್ಮ್ ಹ್ಮ್ ಏ ಆಯ್ತ ಬಾಯ್
ಹ